ಹಲೋ ಹಾ ಕೇಳ್ತಾದೆ ಹೇಳಿ ಬ್ರೊ.
ಹ್ಮ್ ಹ್ಮ್
ಇದು ಅವಾಗ್ಲೆ ಅವಾಗ್ ಹೇಳ್ತಿದನಲ್ಲ ನನ್ ಬಂಗಾರ ಅಂದ್ರೆ.
ಹ್ಮ ಹ್ಮ
ಅಂದ್ರೆ ಬಂಗಾರ ಬಗ್ಗೆ ಮಾಹಿತಿ ನನ್ ನಾ ಹೇಳ್ತೀನ್ ನೋಡ್ ಬಂಗಾರ ಯಾವ ತರ ಇರುತ ಅಂತ.
ಹೇಳಿ.
ನಾನು ಸ್ವಲ್ಪ ಓದಿದ್ದು ಬಂಗಾರ ಬಗ್ಗೆ ಓದಿದ್ದೀನಿ.
ಹ್ಮ ಹಾ
ಇವಾಗ ನೀ ಬಂಗಾರ ತೊಂತಿಯಲ್ಲ ಅದು ಬಂಗ ಅಂದ್ರೆ ಪರ್ಶುದ್ಧ ಇಪ್ಪತ್ನಾಲ್ಕ ಕ್ಯಾರೆಟ್ ಅಂತಾರ ಗೊತ್ತ
ಹ ಹ್ಮ್ ಟ್ವೆಂಟಿ ಫೋರ್ ಕ್ಯಾರೆಕ್ಟ್.
ಹಾ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತಾರಲ್ಲ ಅದು ಅದು ಅಂದ್ರೆ ಇವಾಗ ಅದು, ಹಾಕಕ್ ಆಗಲ್ಲ! ಅದು ಯಾಕ ಆಗಲ್ಲ ಅಂದ್ರೆ? ತುಂಬಾ ಮೆತ್ತಗಂತಾರಲ್ಲ! ..
ಹಾ, ಹಾ. ..
ಸಾಫ್ಟ್, ಆಗಿರುತ್ತೆ! ತುಂಬಾ ಸಾಫ್ಟ್ ಆಗಿ? ..
ಅವರ, ಕೈಯಿಂದ ಅಜ್ಜಿದರೆ, ಫೌಂಡ್ ಆಗುತ್ತಾ ಅದು? ..
ಹಾ, ತುಂಡ ಆಗುತ್ತೆ! ಅಂದ್ರೆ ಇವಾಗ ಒಂದು ಗ್ರಾಮ್, ಬಂಗಾರ! ಇರುತ್ತೆ ಗೊತ್ತಾ? ..
ಹ. ..
ಒಂದ್, ಗ್ರಾಮ್ ಬಂಗಾರ! ನಾವು, ಒಂದು ಮೂರ್ ಕಿಲೋ ಮೀಟರು, ಅಂದ್ರೆ ಮೂರ್ ಕಿಲೋ? .. ಅಂದ್ರೆ, ಇವಾಗ? .. ಅಂದ್ರೆ, ಮೂರ್ ಸಾವಿರ ಮೀಟ್ರ! ತನಕ ಅದು ಎಳೆ, ಧಾರಾವಾಗಿ, ಮಾಡ್ಬೋದ್, ನಾವು? ...
ಹಾ. ..
ಅಷ್ಟೊಂದು, ಸಾಫ್ಟ್, ಆಗಿರುತ್ತೆ, ಅಂತೇ, ಅದು ಬಂಗಾರ? ..
ಮೂರ್ ಸಾವಿರ, ಕಿಲೋಮಿಟರ? ..
ಹಾ, ಮೂರ್ ಸಾವಿರ, ಮೂರ್ ಸಾವಿರ ಕಿಲೋಮೀಟರ್, ಮೂರ್, ಕಿಲೋಮೀಟರು? ..
ಹಾ, ಹಾ! ..
ಅಷ್ಟೊಂದು, ಉದ್ದಾಗಿ! ದಾರ ಮಾಡ್ಬೋದು ನಾವು, ಅಷ್ಟು? .. ಅಷ್ಟೊಂದು, ಸಾಫ್ಟ್ ಆಗರುತ್ತ, ಬಂಗಾರ? ..
ಎಷ್ಟು, ಗ್ರಾಮು? ..
ಬಾರೇ, ಒಂದು, ಗ್ರಾಮು. ..
ಒಂದು, ಗ್ರಾಮ? ..
ಹಾ, ಅಷ್ಟೊಂದ್ ಮಾಡೋದದ್ರದಲ್ಲಿ! ಅಷ್ಟೊಂದ್, ಇದಿದೆ? ..
ಹಾ, ಹಾ! ..
ಅದುಕೆ, ಅದ್ ಸ್ವಲ್ಪ, ಗಟ್ಟಿ ಆಗ್ಬೇಕಲ್ಲ ಅದು? ...
ಹ, ಹಾ! ..
ಗಟ್ಟೆ, ಅಕ್ಷಾಲ, ಸ್ವಲ್ಪ! ಅದಕ್ಕ ಸ್ವಲ್ಪ, ಬೆಳ್ಳಿ, ಬೆಳ್ಳನ, ತಗೊಂಡ್ ಬಾರಬೇಕು, ಅಂತಾರೆ ಅದಕ್ಕೆ? ..
ಹ, ಹ, ಆತರ, ಮಿಕ್ಸ್! ಮಾಡ್ತಾರ, ಊರಲ್ಲಿ? ...
ಹ್ಮ, ಅದ್ಕ ಗಟ್ಟಿ ಆದಲ್ಗ, ಮತ್ತೆ, ಆಭರಣ ಹಾಕಕ್ಕ ಆಗ್ತ, ಇ ಹಾಕ? .. ಇಪ್ಪತ್ತೆರಡ್, ನ, ಇವಾಗ! ಎಲ್ರುೂ ಹಾಕೋದು, ಬಂಗಾರ, ಇಪ್ಪತ್ತೆರಡು, ಕ್ಯಾರೆಟ್ ಬಂಗಾರ, ಹಾಕೊಂಡ್, ನಾವ್, ನಾನ್, ನೀನು? ...
ಹೌದಾ! ...
ಹ್ಮ್, ಇಪ್ಪತ್ತೆರಡ್! ಕ್ಯಾರೆಕ್ಟರ್, ಇಪ್ಪತ್ತನಾಲ್ಕು, ಕ್ಯಾರೆಕ್ಟರ್, ಯಾರು ಹಾಕಿಲ್ಲ, ಎಲ್ಲರೂ, ಇರೋ ಬರೋ ಯಾರು ಹಾಕಿಲ್ಲ? ..
ಈ, ತರ ಬಿಸ್ಕೀಟು! ಅಂತ, ಹೇಳ್ತಾರಲ್ಲ ಬಂಗಾರದಲ್ಲಿ, ಬಿಸ್ಕಿಟ್? ..
ಹಾ. ... ಅದು, ಬಿಸ್ಕಿಟ್, ಕೂಡ! ಅದು, ಕೂಡ ಇಪ್ಪತ್ತೆರಡೆ, ಕರೆಕ್ಟರ್? ..
ಅದನ್ನು, ಇಪ್ಪತ್ತೆರಡು, ಅ? ..
ಹ್ಮ್, ಇಪ್ಪತ್ತೆರಡು, ಕ್ಯಾರೆಕ್ಟರ್ ಅದು? ..
ನೋಡಿದರಲ್ಲ! ಅವರ್ ಬಿಸ್ಕೆಟ್? ..
ಬಿಸ್ಕಿಟ, ನಾನು ದುಖಾನ್ ಹತ್ರ ನೋಡಿದಿನಿ ಅಂಗಡಿ, ಹತ್ರ ನೋಡಿದ್ದೀನಿ? .. ನಮ, ಕೈಯಲಿ ಇಲ್ಲ ಅದು? ..
ಅಲ್ಲ, ಹಿಂಗ ಚಿಕ್ಕದಾಗಿರುತ್ತಲಾ, ಅತರ, ಬಿಸ್ಕೆಟ್ ನೋಡಿದರ? ..
ಹ್ಮ, ಅದೇ, ಅದೇ, ಬಿಸ್ಕೆಟೆ? ..
ಅಲ್ಲ, ಈ ತರ ಟಿವಿಲಿ, ಇತರ ಇರ್ತವಲ್ಲ ಬೇಸ್ ಒಂದ್ ಗಾನ ತರ ಇರ್ತವಲ್ಲ? ..
ಹಾ, ಹಾ, ಅದೇ! ಸೇಮ, ಅದೇ, ಬಿಸ್ಕೆಟ್, ನೋಡಿದೀನಿ ನಾನು? ..
ಆತರನಾ? .. ಬಿಸ್ಕಿಟ್, ಅಂದ್ರೆ! ಬಿಸ್ಕಿಟ್, ಪಾಕಿಟ್, ತರ ಇರುದತ್ತಲ್ಲ, ಆತರ? ..
ಹ, ಹಾ, ಸೇಮ್, ಮತ್ತೆ, ನಾನು ಅದೇನೆ, ಹೇಳ್ತಾ ಇರೋದು ನಿಮ್ಗೆ? ..
ಹೌದಾ! ..
ಹ, ಹಾ. ..
ಅಂದ್ರೆ, ನಾನು, ನಮ್ಮಕ್ಕನ್ ಮದುವೆ, ಟೈಮ್ ಅಲ್ಲಿ ಉಂಗರ ಮಾಡ್ಸಕ್ ಹೋಗಿದೀವಿ ನಮ್ಮ ಮಾವನಿಗೆ? .. ಅವರು, ಹಿಂಗ ತೂಕ ಮಾಡ್ಬಿಟ್ಟು! ಒಂದ್ ಇಷ್ಟೇ ಕೊಟ್ರಪ್ಪ, ಒಂದ ಚಿಕ್ಕದು? ..
ಹ್ಮ್. ..
ಅದು, ಬಿಸ್ಕಿಟ್ ಟೈಪ್! ಅಂದ್ರೆ, ಚಿಕ್ಕದು ಇತ್ತು ಅದು? ..
ಹೌದ ಅಷ್ಟೊಂದು ಚಿಕ್ದತ್ತಾ.
ಅಂದ್ರೆ ಎಷ್ಟಂದ್ರೆ ಅರ್ಧ ತೋಲಿ ಬಂಗಾರ ಮಾಡ್ಬೇಕಾಗಿತ್ತಲ್ಲಾ.
ಹ್ಮ ಹ್ಮ
ಅರ್ಧ ತೊಲೆ ಅಷ್ಟು ಇತ್ತದು
ಹೌದಾ
ಹ್ಮ್ ಅಂದ್ರೆ ಅರ್ಧ ತೊಲಿ ಬಿಸ್ಕಿಟ್ನ ಕಟ್ ಮಾಡಿಬಿಟ್ಟು ತೂಕ ಮಾಡ್ತಾರ ಅವ್ರು ಎಷ್ಟು ಅರ್ಧ ಅರ್ಧ ತೊಲಿ ಆಗುತ್ತ ಅಂತ.
ಹ್ಮ್ ಹ್ಮ್
ಹ್ಮ್ ಅದು ಗ್ರಾಮ್ ತೂಕ ಮಾಡಿದ್ಮೇಲೆ ಉಂಗರ ಮಾಡ ರೆಡಿ ಮಾಡ್ತಾರ ಅವ್ರು.
ಹ್ಮ್
ಹ್ಮ್ ಅಂದ್ರೆ ಈ ತರ ಬಿಸ್ಕೆಟ್ ಟೈಪ್ ಇವಾಗ ಹೆಂಗೆ ಒಂದು ಚಿಕ್ ಮುರ್ದಡಿರ್ತ್ ಬಿಸ್ಕೆಟ್ ಇರುತ್ತೆ. ತಾಲ್ಲಾ ಪಾರ್ಲೆಬಿ ಪಾರ್ಲಜೆ
ಹ್ಮ್ ಹ್ಮ್
ಆ ತರ ಬಿಸ್ಕಿಟ್ನ ಕೊಡ್ತಾರೆ ತೂಕ ಮಾಡಿ.
ಹೌದಾ ಹ್ಮ್
ಹ್ಮ್ ಅದಾದ್ಮೇಲೆ ಉಂಗುರ ರೆಡಿ ಮಾಡ್ಕೊಂಡ್ ಬರ್ತಾರ ಅವರು.
ಹ್ಮ್
ಮತ್ತೆ ಆಮೇಲೆ ಇನ್ನೊಂದ್ಸರ್ತಿ ತೂಕ ಮಾಡ್ಬಿಟ್ಟು ಕೊಡ್ತಾರೆ.
ಹೌದೌದು ಅದು ಬೇರೆೆ ಬ ಇವಾಗ ಅವ್ರು ಯಾವ್ತರ ಮಾಡ್ತಾರ ಅಂದ್ರೆ ರಿಸೈಕಲ್ ನಮ್ದು ಬಂಗಾರನ ಮತ್ತೆ ಪುನಃ ಕೊಡ್ತಾರರು
ಹ್ಮ್ ಹೌದು
ಇವಾಗ ಯಾರಾದ್ರು ಇವಾಗ ದುಡ್ಡು ಬೇಕಿರುತ್ತೆ ಯಾರಾದ್ರು ಅಡಾಡ್ತಾರೆ ಹೋಗೆಸಿ
ಹಾ
ಹಡ ಇಟ್ಟು ಇಲ್ಕಂದಮ್ ದುಡ್ ಬಂಗಾರ ಬೇಕ ಅಂತ ಮಾರಿ ಬಿಡ್ತಾರ ಅದು
ಹ್ಮ್
ಹಳೆ ಬಂಗಾರ ಇರ್ತದು
ಹಾ ಹಾ
ಅದ ಮಾ ಅವರು ಅದೇ ಬಂಗಾರನ ಇಟ್ಕೊಂಡು ಮತ್ತೆ ಒಂದ ಅದು ಅಕ್ ಕ್ವೇರಿಜೆಯಲ್ಲಿಅಂತ ಗೊತ್ತಾ ಅಕ್ವೇರಿಯೆಯಲ್ಲಿ ಬಂಗಾರ ಇದು ಮಾಡ್ತಾರೆ
ಹ್ಮ್ ಅದು ಕರ್ಸ್ತಾರಲ್ಲ
ಹಾ ಹ್ಮ ಅದ್ರ ಅಲ್ಲಿ ಅಕ್ಕ ರ ಕರಿಗಿಸ ಗೇಶ್ ಮತ್ತೆ ಬಿಸ್ಕಿಟ್ ಮಾಡ್ತಾರೆ ಹಳೆ ಬಂಗಾರಾನೇ
ಹಾ ಹಾ
ನಮ್ಗೆ ಏನ್ ಹೇಳ್ತಾರೆ ಹೊಸ ಬಂಗಾರ ಅ ಹೇತಾರೆ ಅದೇನೆ ಏನಂತಾರೆ ಹೊಸ ಬಂಗಾರ ಅಂತ ಹೇಳ್ತಾರೆ ಅದನ್ನೇ
ಹ್ಮ್ ಹ್ಮ್
ವ್ಯಾಮಸ್ತಾರಪ್ಪ ಬಂಗಳದವರ್ರು ಕೂಡ ತುಂಬಾ ಯಾಮರಿಸ್ತಾರೆ
ಹೌದೌದು ಮತ್ತೆ ಅದು ಬೆಳ್ಳಿ ಬಗ್ಗೆ ಗೊತ್ತಾ
ಹಾ ಬೆಳ್ಳಿ ಬಗ್ಗೆ ಕೇಳಿನಿ ಬೆಳ್ಳಿ ಬಗ್ಗೆ ಗೊತ್ತು
ಹಾ
ಹಾಂ
ಅಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆ ನ ಯಾಕೋ
ಹಾ
ಇದು ನಾನು ರೀಸೆಂಟ್ ಆಗಿ ನಮ್ಮ್ ಅಕ್ಕ ಒಂದ್ ಐದ ಸಾವಿರ ಕೊಟ್ಟು ಬೆಳ್ಳಿ ಕೊಡ್ಸಿದ್ರು ಕೈಯಲ್ಲಿ
ಹೌದಾ ಹ ಹ್ಮ್
ಕೊಡ್ಸರಿ ಅದು ಒಂದ್ ತಿಂಗಳಗಿಲ್ಲ ಒಂದ್ ತಿಂಗಳ ಆಾಯ್ತು ಇಂದು ಒಂದ ತಾರೀಕು
ಹಾ
ಕದ ಶಿವನಲ್ಲ ಅಷ್ಟೊಂದು ಕೇಳದ
ಹೌದಾ ಏನ್ ಆಗ್ತಿದೆ ಬೆಳ್ಳಿ ಗೆ ಬೇರೆ ಕಲರ್ ಬಂದಿದೆ ಯಾ
ಹಾ ಬೇರೆ ಒಂತರ ಹಳೆದ ಆ ತರ ಆಗಿಬಿಟ್ಟಿದೆ
ಹಾ ಹಾ ಬೆಳ್ಳಿನೇ ಅಂದ್ರೆ ಬೆಳ್ಳಿ ಸ್ವಲ್ಪ ಅದು ಕೂಡ ಅಂದ್ರೆ ಸ್ವಲ್ಪ ನ ನಾಶಿಶ ಹಯ್ಬಿಡುತ್ತ ಅದು ಬಿ ಬೇರೆ ಬೇರೆ ಬಣ್ಣ ಬಂದ್ಬಿಡತ ಅದಕ್
ಬೆಳ್ಳಿ ಈಗ ಬಂಗಾರ ಆತರ ಆಗಲ್ಲಲ್ಲ
ಹ ಬಂಗಾರ ಆಗಲ್ಲ
ಅಲ್ಲ ಇದು ಒಂದೇ ಕಾಲರ್ ಹೇಳ್ಬೇಕಲ್ಲಾ ಯಾವೆ ಕಪ್ಪ ಕಪ್ ಅಂದ್ರೆ ಮೈ ಮೇಲೆ ಬೆಳಿ ಸುಡತೆೆ ಅದು ಸುಡತೆೆ ಅಂತ ಹೇಳ್ತಾರಲ್ಲ ಹಾ
ಹಾ ಹಾ
ಅದೇ ಹೆಂಗಂತ ನನ್ನಗ ಅರ್ಥ ಆಗ್ತಲ್ಲ
ಹೌದಾ ಅದು ವಾತಾವರಣದಿಂದ ಆಗುತ್ತೆ ಅಂದ್ರೆ ತೇವಂಶ ಅಂತಾರಲ್ಲೊ ವಾತಾವರಣದಾಗ
ಹಾ
ಗಾಳಿ ಮುಖಾಂತರ ಆ ತರ ಆಗೋದು ಬೆಳ್ಳಿ ಅದು
ಏನಪ್ಪಾ ಇವ್ರು ಕೊಟ್ಟ ಆಗ್ಲೇ ಒಂದ್ ತಿಂಗಳಾಯ್ತು ನನ್ಗಂತ ನೋಡಿದ್ರೆನೆೇ ಬೇಜಾರಾಗಗ್ತದೆ
ಯಾಕೆ
ಅಲ್ಲಾ ಐದ್ ಸಾವಿರ ಕೊಡ್ ತಗೊಂಡಿದ್ವಿ ಏನು ಮೊದ್ಲೆೇ ಅಂತ ಒಂದು ಹದಿನೈದು ದಿನ ಚೆನ್ನಾಗ್ ಕಾಣ್ತು
ಹ್ಮ್
ಆಮೇಲೆ ನನಗೆ ಒಂತರ ಅನ್ಸ್ತದೆ. ನೋಡಿದ್ರ ಏನಪಾ ಇದು ಜೊಗರ್ ತರ ಇದೆಲ್ಲ ಅನ್ಸ್ತದೆ.
ಹ್ಮ ಕ್ಲೀನ್ ಮಾಡಿ ಅದು ಚೆನ್ನಾಗ ಆಗತ್ತೆ ಕ್ಲೀನ್ ಮಾಡ
ಆಮೇಲೆ ಹಚ್ಚತೀನಿ ತೊ ಹೌದಾ ಇಲ್ಲ ಅದಾ ಇನ ಜೊತೆ ಮುಗಿಸ ಹ
ಕ್ಲೀನ್ ಕ್ಲೀನ್ ಮಾಡ ಅಂದ್ರೆ ಅದು ಸ್ವಲ್ಪ ಕ್ಲೀನ್ ಮಾಡಿ ಅವಾಗವಾಗ.
ಕ್ಲಿನ ನಾವ್ ಮಾಡಿದ್ರೆ ಆಗಲ್ಲ ಅದ ಕ್ಲಿನು.
ಆಗುತ್ತೆ ಬ್ರಷ್ ಅಲ್ಲಿ ಟೂತ್ ಪೇಸ್ಟ್ ಆಕಿ ಕ್ಲೀನ್ ಮಾಡಿ.
ಟೂತ ಬ್ರಶ ಆಕಿದ್ರ ಕ್ಲಿನ್ ಆಗತ್ತಾ.
ಹು ಆಗುತ್ತೆ.
ಹ ನೋಡೋಣ ಟ್ರೈ ಮಾಡ್ತೀನ ಆಮೇಲೆ.
ಹ ನಾನ ನೋಡಿದ್ದೀನಿ ಅದಕೆ ಹೇಳತಾ ಇರೋದು
ಮತ್ತ ಅಂಗಡಿಲಿ ಕೊಟ್ರೆ ನೂರ ರೂಪಾಯ ತಗೋತಾರ ಕ್ಲಿನ್ ಮಾಡಿ ಕೊಡಕ್ ಅವರು.
ಹಾ ನೂರು ರೂಪಾಯ ತೊಂತಾರೆ.
ಹ್ಮ್ ಮತ್ ಆ ಟೈಪ್ ಅಂದ್ರ ಆಗಲ್ಲ ಅದು ಎಷ್ಟ್ ಮಾಡಿದ್ರೂನು.
ಹ್ಮ್
ಅದ್ಕ ಐದ್ ಸಾವರ ನೋಡಿ ಬೆಳಿಗ್ಗೆ ಒಂದ್ ಮೂರ್ವರ ತೆಲ್ಲನೇ ಇದೆ ಅಂತೆ.
ಐದ ಸಾವಿರನ
ಐದ್ ಸಾವಿರ
ಹ್ಮ್
ಮತ್ತೆ ಬೆಳ್ಳಿ ರೇಟ್ ಜಾಸ್ತಿ ಅಲ್ಲಾ
ಒಂದು ಗ್ರಾಮ್ಗೆ ಎಷ್ಟು
ಎಷ್ಟೋ ಗ್ರಾಮ ಅಂದ್ರೆ ಅದೇ ತೊಲೆ ಅಂತಾರಲ್ಲ ಆತರ ಅಲ್ಲ.
ಹ್ಮ್ ಹೌದ ಹೌದು
ಇವಾಗ ಎರಡು ಎರಡುವರೆ ಸಾವಿರ ಏನ ಇದೆ ಅಂತೆ.
ಎ ಅಂದ್ರ ಹನ್ನೆರಡು ಗ್ರಾಮ್ಗೆ ಒಂದು ತೊಲಿ ಅಂತಾರೆ
ಹೌದ
ಹ್ಮ್
ಹ್ಮ ಮೊನ್ನೆ ತಗೊಂಡರ ಅವ್ರು ನಾನ್ ಬೇಡ ಅಂದ್ರ ಕೇಳಲಿಲ್ಲ ಅವ್ರು
ಹೌದಾ ಎಲ್ಲ ತಗೋ ಪಾಪ ಕೊಟ್ಟಿದ್ದಾರೆ ಅ ತಗೋಬೇಕು
ಹ್ಮ್ ನನ್ಗೆ ಇಷ್ಟ ಆಗಲ್ಲ ಇದೆಲ್ಲ ಆದ್ರೆ
ಯಾಕ ಇಷ್ಟ ಆಗಲ್ಲ
ಮೊದ್ಲಿಿಂದ ಆಕೊಂಬಂದಿಲ್ಲ ಅಲ್ಲಾ
ಇವಾಗ ಹಾಕ್ಬೇಕು ಅವಾಗ ಆಕಿಲ್ಲ ಅಂದ್ರೆ ಇವಾಗ ಹಾಕಬೇಕು
ಹ್ಮ್ ಆದ್ರೆ ಕಡಿಮೆ ರೇಟಿದ್ರೆ ತೋತದ ಐದ್ ಸಾವರ ಏನ್ ಬರೆ ಕೈಯಂದ ಹಕೊಬೇಕ ಅಲ್ಲ ಅನ್ಸ್ತದ ಒಮಮ್ಮೆ
ನೀ ಈ ತರ ಹೇಳ್ತಿದ್ದಿದೆ ಬಂಗಾರ ಹಾಕೋರ ಹೆಂಗ ಹಾಕೊಂತಾರೆ ಉಂಗರು ಹಾಕಂತ ಕೈಯಲ್ಲಿ
ಅಲ್ಲಾ ಬಂಗಾರದ್ರೆ ನಾನೇ ಕೊಡೆ ಅಂತ ಹೇಳ್ತಿದ್ದೆ
ಹಾ
ಹ್ಮ್ ಇದು ಬೆಳಿ ಅಲ್ಲ ಬೇಡ ಅನ್ಸ್ತ ಸಣ ಏನಕ್ಕಂತ
ಹೌದಾ
ಹಾ
ಅದಕೇನ ಸಂಬಂಧಇಲ್ಲ ಆಕ್ಯಾಂತರ ಅದಕೇನ ಸಂಬ ಇಲ್ಲ ಸ್ನಾಕ್ಸ ಮಾಡಿದ್ದಾರೆ ನಿನ್ನೆ ಶುಕ್ರವಾರ ಅಲ್ವಾ ನಿನ್ನೆ
ಹಾ ಹಾ ಏನ್ ಉಳ್ದಅದೆ ಮನೆಗ
ಅದನ್ನೇ ಉಳಿದಿ ಹಾಕೊ ಬಂದಿನಿ ಬನ್ನಿ ತಿನ್ನೋಣ
ಇಲ್ಲ ಪಾ ತಿನ್ರಿ
ಬನ್ನಿ ಬ್ರೋ ಏನ್ ಬರ್ತಾ ಇಲ್ಲಪ್ಪಾ ಒಂದಿನಾನ ಬರ್ತಾ ಬರ್ತಾ ಏನ್ ಬರ್ತಾನೆ
ಹೇಳಿ ಏನ ಸ್ಪೆಷಲ್ ಇದ್ರೆ ಹೇಳಿ ಬರ್ತೀನಿ ಮನೇಲಿ ಏನಾದ್ರೂ ಫಂಕ್ಷನ್ಂನ್ಐ್ದಾಗ
ಹಗುದಾಮ
ಹಾ ಹ
ಇದ ನಮ್ಮ ಮದುವೆಗೆ ಬನ್ನಿ
ನಿನ್ಮ್ಮದ ಆಾಗ
ಹ್ಮ
ಹ್ಮ್ ಹ್ಮ್ ಬರ್ತ ಆಯ್ತಾ
ಹ್ಮ್ ನೀವು ಏನಾಗ್ರ್ರ ಹೇಳಕ ಮನೇಲಿ ಪ್ರೋಗ್ರಾಮ್
ಹೇಳ್ತೇವಪ್ಪ ಅಣ್ಣ ಇವಾಗತ್ೂ ಅಷ್ಟೊಂದ ಇಲ್ಲ ಇದ್ರೆ ಹೇಳ್ತೇನೆ ಆತ
ಇಲ್ಲ ದೇವ್ರು ಪಿಯವರು ಇದ್ರೆ
ಹ್ಮ್ ನಮ್ಮ್ನೇಲ್ಲ ನ ಮನೇಲಿ ದೇವರೇ ಮಾಡಿಲ್ಲ ನಾವು ಎಷ್ಟು ವರ್ಷ ಆದ್ರರು
ಹೌದಾ ಎಲ್ಲ ಮಾಡ್ತಾರಲ್ಲಪ್ಪಾ ಅದಕ್ಕೆಂದೆ
ಹ್ಮ್್ಮ್ ನಮಮ್ಮ ಮನೇಲಿ ನಮ್ ತಿಳುವಳಿಕೆ ಬಂದಲಿಂದ ನಾವ್ ಈ ತರ ಬೇಟೆ ಅದೆಲ್ಲಾ ಮಾಡ್ತಾರಲ್ಲಾ
ಹ್ಮ್ ಹ್ಮ್
ಅದು್ ಮಾಡೇ ಅಲ್ಲ
ಹೌದಾ ಎಲ್ಲ ಮಾಡ್ತಾರೆ ಆ ದೇವ್ರಿಗೆ ಇವು ದ ದೇವ್ರಿಗೆ ಅಂತ ಅಂತಾರಲ್ಲ
ಆಯ್ತಾಯಯ್ು ಹೇತನ ಅದ್ೇನ
ಹ್ಮ್
ನಮ್ಮ ಹತ್ರ ಸ ಸ್ನಾಯಕ್ಸ್ ಹಾ ಇದೆ ನಮ್ಮ ಅಮ್ಮ ಅವ್ರ್ದು
ನಾವು ನಮ್ಮ ನಂಬಲ್ಲಿ ಬಂಗಾರ ಎಲ್ಲ ಬೇರೆರೆ ಬಂಗಾರ ಇಟ್ಟಿದ್ದು ನಾವವು ತಗೊಂಡು
ಹ್ಮ್ ನಮ್ಮ ಅಮ್ಮಂತೂ ಇದೆ
ಹ್ಮ್್ಮ
ಸರಿ ತೊಳೆ ನನ್ ಮತ್ತೆ ಆಮೇಲೆ ಮಾಡ್ತೇನೆಿ ನಿಮ್ಗೆ
ಹಾ ಸರಿ ಮಾಡ್ಲಾ ನೆಕ್ಸ್ಟ್ು
ಹ್ಮ್ ಮಾಡೆ
ಹಾ